ಹ್ಮ
ನಮಸ್ಕಾರಕಾರ
ಹೇಗಿದ್ದೀರಾ
ಚೆನ್ನಾಗಿದ್ದೀವಿ
ಚೆನ್ನಾಗಿದ್ದೀರಾ ಏನ್ ಮಾಡ್ತಿದ್ದೀರಾ
ಏನು ಇಲ್ಲ ಸುಮ್ನೆ ಕುೂತ್ಕೊಂಡಿದ್ದೆ
ತಿಂಡಿ ತಿಿಂದ್ರಾ
ಹಾ ತಿಂದ್ರೆ ನೀವ ತಿಂದ್ರಾ
ಹಾ ಹ್ಮ ಇಲ್ಲ
ಹಾ
ನಮಗೆ ತಿಂಡಿಗಿಂತ ಅತಿ ಮುಖ್ಯನಿದ್ದೆ
ನಿಮಗೆ ಅದೊಂದೇ ಮುಖ್ಯ ಬಿಡಿ
ಹೌದು
ನೀವು ಯಾಕೆ ಯಾವಾಗಲೂ ನಿದ್ದೆ ಮಾಡುತ್ತೀರಾ
ಅದೇನ ಗೊತ್ತಿಲ್ಲ ನನಗ್ ನಿದ್ದೆ ಅಂದ್ರೆ ನಿದ್ದೆಗ್ ನಾನ್ ಇಷ್ಟನ ಇಲ್ಲ ನನಗ್ ನಿದ್ದೆ ಇಷ್ಟ ಚೆನ್ನಾಗ್ ಗೊತ್ತಿಲ್ಲ ಒಟ್ಟಿಗೆ ನಿದ್ದೆ ಅಂದೆ ಇಷ್ಟ
ಓ ತುಂಬಾ ಒಳ್ಳೆ ಮಾತು
ಹೌದು
ಹ್ಮ್
ಅದಕ್ಕೆ ನಾನ ಇಷ್ಟ ಅನ್ಸುತ್ತೆ ಅದಕ್ಕೆ ಅದ್ನ್ನ ನನ್ ಬಿಟ್ಟ ಎಲ್ಲ ಹೋಗ
ಹಾ ನಿಜ ನೀವ ಹೇಳೋದ್ರಲ್ಲಿ ಸತ್ಯ ಇದೆ
ಹೌದೌದು
ಹ್ಮ್
ನೀವು ಮುಂಜಾನೆ ಎಷ್ಟೊತ್ತಗೋದ್ರಿ
ನಾನು ಎಂಟುವರೆಗೆಲ್ಲಾ ಬಿಟ್ಟೆ ನಂದು ಪರೀಕ್ಷೆ ಇತ್ತು ಅಲ್ವಾ
ಹ್ಮ್
ಪರೀಕ್ಷೆ ಮುಗಿಸಿಕೊಂಡು ಇವಾಗ ತಾನೇ ಬಂದೆ
ಹ್ಮ್ ನೋಡ್ರಿ ನನಗ್ ಈಗ ಮುಂಜಾನೆ ಆಗಿದೆ
ನೀವು ಬಿಡಿ ನೀವು ನಿಮಗೆ ಹೇಳಲು ಮಾತೆೇ ಸಾಲುವುದಿಲ್ಲ
ಹ್ಮ್ ಹ್ಮ್ ಹೌದು
ಹ್ಮ್ ಹ್ಮ್
ಮತ್ತೆ
ಮತ್ತೆ ಹೇಳಬೇಕು ನೀವೇ ಏನಾದರೂ
ಏನ್ ಹೇಳ್ಬೇಕು ಹೇಳನಿ ಕೇಳಮ್ಮ ನಿಮ್ಮ ಹತ್ರ ಯಾವ್ದಾರೂ ವಿಶೇಷ ಮಾಹಿತಿಗಳ್ದಾರೆ
ಮ್ಮತ್ತ ವಿಶೇಷ ಮಾಹಿತಿಗಳೇನು ಇಲ್ಲ ನೀವು್ ಊರಿಗೆ ಹೋಗುವುದಿಲ್ಲವೇ
ಹೋಗ್ಬೇಕು
ಯಾವಾಗ ಹೋಗ್ತೀರಾ
ನೆಕ್ಸ್ಟ್ ಮುಂದಿನ ತಿಂ್ಗಳು ಪರೀಕ್ಷೆ ಮುಗಸ್ಕೊಂಡು ಹೋಗ್ತ
ಹ್ಮ್ ನಾನು ಇನ್ನೊಂದು ಪರೀಕ್ಷೆ ಇದೆ ಅದು ಮುಗಿಸಿಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ
ಹಾ
ಹ್ಮ್
ನೋಡಿ ಹೋಗ್ ಬನ್ನಿ ಏನಾದ್ರು ಸಿಹಿ ತಿಂಡಿಗಳನ್ನು ಮಾಡಿಸಕೊಂಡು ಬನ್ನಿ
ಹಾ ಪ್ರಯತ್ನಿಸುತ್ತೇನೆ ಸರಿ ಅಜ್ಜಿಗೆ ಹುಷಾರಿಲ್ಲ ಅದಕ್ಕೆ
ಆ
ಆಚೆಗೆ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಅದಕ್ಕೆ
ಹೌದಾ ಹಾಗಾದ್ರೆ ಬೇಡ ಬಿಡಿ.
ಹ್ಮ್ ಹ್ಮ್- ಮತ್ತೇನು ಇಲ್ಲ ನೀವೇ ಹೇಳಬೇಕು. ಏನಾದ್ರೂ ಮಾತನಾಡಿ ಇಲ್ಲ ಸುಮ್ಮನೆ ಸಮಯ ವ್ಯರ್ಥವಾಗುತ್ತದೆ
ಏನ್ ವಿಷಯ ಮಾತಾಡ್ಬೇಕು ಹೇಳಿ
ಏನಾದರೂ ಏ ನಿಮ್ ನೀವು ಕೆಲಸಕ್ಕೆ ಅಕ್ಕೆ ಹೋಗ್ತಿೀರಲ್ಲ ಅಲ್ಲಿನ ಬಗ್ಗೆ ಏನಾದರೂ ಹೇಳಿ
ಅಡಿ
ಹಾ ಕಳಿಸಿ
ಒನ ನಿಮಿಷ ಹ್ಮ್ -ನೋಡಿ
ಹ್ಮ್
ಅದು ಮಾತಾಡೋಣವೇ.
ಕಣೆ ನೀನು ಕಾಲ್ ಯಾಕೆ ಎತ್ತಿಲ್ಲ.
ಮೊದಲನೇದು ಮಾತಾಡಿ.
ಹಾ- ಮೊದಲನದೇ ಮಾತಾಡ್ತಾ ಇದ್ದೀನಿ.
ಒಂದ ಸ್ವಲ್ಪ ಹೇರು ಧ್ವನಿಯಲ್ಲಿ ಮಾತಾಡಿ ಕೇಳಿಸ್ತಿಲ್ಲ.
ಇವಾಗ ಕೇಳಿಸುತ್ತಿದೆಯೇ.
ಹ
ಈವಾಗ ಕೇಳಿಸುತ್ತಿದೆಯೇ.
ಹಾ- ಈ- ಕೇಳಿಸ್ತಿದೆ ಹೇಳಿ.
ಅಯ್ಯೋ ಸರಿ ಮಗಳೇ ಫೋನ್. ಹ್ಮ -ಕೇಳಿಸಲಿಲ್ಲ.
ಕಣೆ ನೀನ್ ಯಾಕ ನನ್ ಕರೆ ಎರ್ತಿಲಿಲ್ಲ.
ನಿಮ್ಮ ಧ್ವನಿಯೂ ಕೇಳಿಸುತ್ತಿಲ್ಲ.
ಕಣೆ ನೀನ್ ಯಾಕ ನನ್ ಕರೆ ಎದ್ದಿಲ್ಲ.
ಯಾಕಂದ್ರೆ ನಾನು ಫೋನನ್ನು ಕೇಳಿಸದಂತೆ ಇಟ್ಟಿದ್ದೆ.
ನಂಬೋಣ ಬ್ಯಾಡವಾ.
ಹ- ನಂಬು ಕಣೆ ನಿಜ ಹೇಳ್ತಾ ಇದ್ದೀನಿ.
ಸರಿ ಬಿಡು ಇದ ಹೇಗಿತ್ತು ನಿನ್ನ ದಿನ.
ಸಾಮಾನ್ಯ ಕಾಲೇಜು. ಮನೆ ಇದೇ ಕತೆ ಆಯ್ತು.
ಹ್ಮ ನಮ್ಮ ಜೀವನ ಕೂಡ ಒಂದು ಧಾರಾವಾಹಿ ತರ ಇದೆ ಅಲ್ವಾ.
ಹೌದು ಪ್ರತಿದಿನ ಹೊಸ ಹೊಸ ನಾಟಕಗಳು.
ಹಾ -ಮತ್ತು ಪ್ರತಿ ಧಾರಾವಾಹಿಯಲ್ಲೂ. ಚೆನ್ನಾಗಿರಿ
ಆ -ಹಾ -ಅದು ನಿಜ.
ಹ್ಮ್- ರಣೆ ಕೆಲವೊಮ್ಮೆ ನನಗೆ ನಾನು ಸಾಕಷ್ಟು ಅಷ್ಟು ಚೆನ್ನಾಗಿಲ್ಲ ಅನಸುತ್ತದ ನನಗೆ
ಹ್ಮ್- ಹಾಗೆ ಯಾಕೆ ಅನಿಸುತ್ತದೆ.
ಎಲ್ಲರೂ ಏನಾದರೂ ಸಾಧಿಸುತ್ತಿದ್ದಾರೆ ನಾನ ನಾನು ನಿಧಾನ. ಹೋಗ್ತಾ ಇದ್ದೀನಿ ಅನ್ನಿಸುತ್ತದೆ.
ಕೇಳು ಪ್ರತಿಯೊಬ್ಬರ ಪ್ರಯಾಣ ಬೇರೆ ಹೋಲಿಕೆ ಮಾಡಿಕೊಳ್ಳಬೇಡ.
ಆದರೆ ಕೆಲವೊಮ್ಮೆ ಬೇಜಾರಾಗುಋತ್ತದೆ.
ಹ್ಮ್ ನಿನಗೆ ಗೊತ್ತಾ ನೀನು ಎಷ್ಟು ಶ್ರಮ ಮಾಡ್ತೀಯೋ ನನಗೆ ಗೊತ್ತು ಒಂದು ದಿನ. ದಿನ ಅದಕ್ಕೆ ಫಲ ಸಿಗುತ್ತೆ
ಧನ್ಯವಾದಗಳು ಕಣೆ ನೀನು ಹೀಗೆ ಹೇಳಿದಾಗ ಆತ್ಮವಿಶ್ವಾಸ ಬರುತ್ತದೆ
ಯಾಕಂದ್ರೆ ಅದು ಸತ್ಯ.
ಹ್ಮ್- ಈ -ಭಾನುವಾರ ಖಾಲಿ ಇದ್ದಿಯಾ.
ಹ್ಮ್ -ಹೌದು ಯಾಕೆ.
ಕಫಿ ಕುಡಿಯಕ್ಕೆ ಹೋಗಣಾ
ಹ -ಕಾಫಿ ಮಾತ್ರನಾ.
ನಿನಗ ಊಟ ಅಂದ್ರೆ ಸಾಕು
ಅದರಲ್ಲಿ ತಪ್ಪೇನಿದೆ ಜೀವನವನ್ನು. ಹ್ಮ್ ಹ ಮಾಡಬೇಕು
ಸರಿ ಸರಿ ಈ ಬಾರಿ ನಾನು ಕೊಡಿಸ್ತ
ನಾನು ಇದನ್ನು ನೆನಪಿಟ್ಟುಕೊಳ್ಳುತ್ತೇನೆ ನಂತರ ಬದಲಾಗಬೇಡ
ಹ್ಮ್ ಅಯ್ಯೋ ನೀನ್ ತುಂಬಾ ಚಾಲಾಕಿ
ಹ್ಮ್ ಮಲಗಿದ್ದಯಾ
ಇಲ್ಲ ನೀನು
ನಾನೂ ಇಲ್ಲ
ನಾಳೆ ಬೇಗ ಎದ್ದು ಎದ್ದುಕೊಳ್ಳಬೇಕು ಅಲ್ವಾ
ಗೊತ್ತು ಆದ್ರೆ ನಿದ್ದೆ ಬರ್ತಿಲ್ಲ
ಬಾ ಸ್ವಲ್ಪ ಮಾತಾಡಾರ
ಸರಿ ಒಂದು ದಿನ ನಾವಿಬ್ರುೂ ನಮ್ಮ ಕನಸುಗಳನ್ನು ಸಾಧಿಸ ಮೇಲೆ ಏನು ಮಾಡೋಣ
ಮೊದಲು ಒಂದು ದೊಡ್ಡ ಪ್ರವಾಸ ಹೋಗೋಣ
ಮತ್ತು ತುಂಬಾ ಚಿತ್ರಗಳನ್ನು ತಗೊೊಳ್ಳೋಣ
ನಂತರ ಆ ಚಿತ್ರಗಳನ್ನು ನೋಡಿ ಕಾಲೇಜು ದಿನಗಳನ್ನು ನೆನಪಿಸಿಕೊಳ್ಳ ಲ್ಲಣ
ಹ್ಮ್ ಮ ಆಗ ನಾವು ಎಷ್ಟು ಹುಚ್ಚಾರಿದ್ದೆವು ಅಂತ ನಗೋಣ
ಹೌದು
ಸರಿ ಕಣೆ ಈಗ ನಿಜವಾಗಲೂ ಮಲಗಬೇಕು
ಕೆ ಗೆಳತಿ ಜಾಗ್ರತೆ
ಹಾ ಸರಿ ಕಣೆನ್ ನೀನು ನನ್ನನ್ನು ಮಿಸ್ ಮಾಡಿಕೊಳ್ತೀಯ
ಸ್ವಲ್ಪ
ಸ್ವಲ್ಪ ಅಂದ್ರೆ
ಸರಿ ಸರಿ ತುಂಬಾ ಮಾಡ್ಕೊತೀನಿ
ಹ್ಮ್ ಅದೇ ಬ ಅದೇ ಬೇಕಾಗಿತ್ತು ನನ್ಗೆ
ನೀಏನ ಇಲ್ಲದಿದ್ದರೆ ಕಾಲೇಜ್ ತುಂಬಾ ನನಗೆ ಹಿಂಸೆ ಆಗ್ತಿತ್ತು
ಹ್ಮ ಅಯ್ಯೋ ಇಷ್ಟು ಪ್ರೀತಿ ನನ್ ಮೇಲೆ
ಹೌದು ನೀನ್ ಇಲ್ಲದಿದ್ದರೆ ನನ್ನ ಗಾಸಿಪ್ ಯಾರ ಜೊತೆಯಲ್ಲಿ ಮಾಡ್ಲಿ
ಹಮ್ ಅದು ಹ್ಮ್ ಅದು ಕೂಡ ಸತ್ಯ
ಹ್ಮ ಕಣೆ ಒಂದು ದಿನ ನಾವು ಶ್ರೀಮಂತರಾದ್ರೆ ಏನು ಮಾಡೋಣ
ಹ ಹ್ಮ್ ಮೊದಲು ಬಟ್ಟೆಗಳನ್ನು ತಗೊೊಳ್ಳೋಣ ಏನು ಬೇಕು ಅವೆಲ್ಲಾ ತಗೊೊಳ್ಳೋಣ ಹ
ನಂತರ.
ನಂತರ ಮತ್ತೆ ಅದೇ ಮಾಡೋಣ.
ಮತ್ತೆ.
ಹ್ಮ್ ಮತ್ತೆ ಕಾಫಿ ಕುಡಿಯೋಣ.
ನಿನ್ನ ಜೀವನದ ಗುರೀಶ ಇದು ಬರೀ ಬಡ್ಟ್ಟೆ ತಗೊಳ್ಳದು ಮತ್ತೆ ಕಾಫಿ ಅಷ್ಟೇನಾ
ಹೌದು ಅದರ ಮಧ್ಯೆ ಸ್ವಲ್ಪ ಕೆಲಸ
ಕೆಲವೊಮ್ಮೆ ಜೀವನ ತುಂಬಾ ಕಷ್ಟ ಅನಿಸುತ್ತದೆ
ಹ್ಮ್ ಯಾಕೆ ಕಣೆ ಹ
ಆಕೆ ಅಂದ್ರೆ ಎಲ್ಲವವನ್ನು ಒಂದೇ ಸಮುದಾಯ ಸಮಯದಲ್ಲಿ ನಿ ನಿ ಬಯಸಬೇಕು ಅನ್ನಿಸುತ್ತದೆ ಹಾ ನಿನಗೆ
ಹಾ ಕೇಳಿಸುತ್ತಿದೆ ಮತ್ತೆ ಏನಾದರೂ ಮಾತನಾಡು
ಗೊತ್ತು ಆದ್ರೆ ನೀನ್ ತುಂಬಾ ಬಲವಾದ ಹುಡುಗಿ ಅಲ್ವಾ
ಹಾ ಅದು ಸತ್ಯವೇ.
ನೀನ್ ಎಷ್ಟೇ ಕಷ್ಟಗಳನ್ನ ನಗುತ್ತಾ ಎದುರಿಸತೀಯಾ.
ಹ್ಮ್ ಎದುರಿ ಅವೆಲ್ಲ ಎದುರ್ಸಿರೋದಿಕ್ಕೆ ಇಷ್ಟು ದೂರ ಬಂದಿರೋದಲ್ವಾ.
ಎನ್ ಏನು ಎದರ್ರಿಸಿದಿಯಾ ಅಕ್ಕ.
ಹಂಗೆ ಕೆಲವೊಂದು ಮನೆಯಲ್ಲಿ ಏನಾದರೂ ಎಲ್ಲರೂ, ಬೇಡ ಹ ಓದ ಓದೋದು ಅಂತ ಹೇಳುದ್ರು ಆದ್ರೂ ನಾನು ಓದಬೇಕಂತ ಹೇಳಿ ಇಷ್ಟು ದೂರ ಬಂದು,
ಹ್ಮ್.
ಆತರ ಸರಿ ನನಗೆ ಸ್ವಲ್ಪ ಕೆಲ್ಸ ಇದೆ.
ಹ್ಮ್. ಧನ್ಯವಾದಗಳು ಮತ್ತೆ ಕರೆ ಮಾಡಿ. ಮಾತ ತಡೋಣ.
ಹ್ಮ್ ಧನ್ಯವಾದಗಳು.